ಹಲೋ
ಹಲೋ ಸೋಮನಾಥ್
ಸ
ಹ್ಮ್ ನೀನ್ ಆರಾಮದಿಯಾ.
ಅರಾಮೋ ಕಣೋ ನೀನು ಆರಾಮ ನೀನ್ ಆರಾಮಿದಿಯಾ ಮತ್ತೆ ಏನ್ ಮತ್ತೆ ಏನ್ ಮಾಡ್ತಾ ಇದ್ದೀಯಾ.
ನಾನು ಇಲ್ಲಿ ಏನಿಲ್ಲ ಸುಮ್ಮ್ನೆ ಈಗ ರಾತ್ರಿ ಒಂದಾಗಿತ್ತಲ್ಲ ಸುಮ್ಮನೆ ಮಕ್ ಕಲ್ಕತ್ತಾ ಟ್ರೈನ್ ಅಂದ್ರೆ ತ್ ಪ್ರಯತ್ನ ಮಾಡ್ತಾ ಇದ್ದೆ ನಿನ್ ನನ್ನ ನೆನಪಾಯ್ತು ನಿನ್ನ ನೆನಪಾಗಿದ್ದಕ್ಕೆ ಪೋನ್ ಹಚ್ಚಿದೆ ನಾನು
ಹ್ಮ್ ಮತ್ತೆ ಅದೇ ಈಗ ನೈಟ್ ನೈಟ್ ಕಾಲ್ ಮಾಡಿದ್ದಲ್ಲಾ ಅದ ಕೇಳತೀನಿ
ಅಂದ್ರೆ ರಾತ್ರಿ ಸ್ವಲ್ಪ ನೆನ್ ಅಂದ್ರೆ ನಿದ್ದೆ ಮಾಡಕ್ಕೆ ಪ್ರಯತ್ನಿಸ್ತಿದ್ದೆ. ಆದ್ರೆ ಪ್ರಯತ್ನದಲ್ಲಿ ಇಂದು ಸ್ವಲ್ಪ ಬಾಗ- ಭಗ್ನ ಉಂಟಾಯ್ತು ಅದ್ರ ಸಲ ಎಂದೆ ಪೋನ್ ಹಚ್ಬೇಕು ಯಾರ್ಗಾರೆ ಮಾತಾಡ್ಬೇಕು ಅಂತ ನಿನಗೆ ಹಚ್ಬಿಟ್ಟೆ ನೋಡು ನಾನು ಹ್ಮ್ ಹ್ಮ್ ಸಮಯ ಏನಾದ್ರು ಮಕ್ಕೊಂಡಿದ್ಯಾ ನೀನು
ಇಲ್ಲ ಮಲ್ಕೊಂಡಿದ್ದೇನಿಲ್ಲಲ್ಲ ಅದೆ ನೀರ್ ತುಂಬಕೊಳಕ ಅಂತ ಬಂದಿದ
ಹೌದಾ ನೀರಾ ಹೌದೌದು
ನೀರ್ ತುಂಬಕೊಬೇಕ ಬಂದಿ ನೀರ್ ಹಗ್ಯಾವ ನಾಳೆ ಕಾಲೇಜ್ಲಾಸಿಗೆ ಹೋಗ್ಬೇಕ ಮುಂಜಾನೆ ಆರ ಪಿಟಿ ಕ್ಲಾ
ಹೌದೌದು ಹೌದು ಅ ದೈಹಿಕ ಶಿಕ್ಷಣ ಅವರು ಯೋಗ ಮಾಡಸ್ಥಾರೆ ಯೋಗ ಮಾಡಿಸತಾರಲ್ವಾ ಅವರು ಹ ಹ
ಯೋಗ ಮಾಡ್ಸುತ್ತ ನಿಮ್ಗೆ ಹೆಂಗ ಗೊತ್ತು ನಿಮ್ಗು ಮಾಡಿಸ್ತಿದ್ದಾರೆ ಯೋಗನ
ಇಲ್ಲಿ ಯೋಗ ಅಂದ್ರೆ ಕಂಡಪಟ್ಟಿ ಅಂದ್ರೆ ಸ್ಟ್ರಿಕ್ಟ್ ಇಲ್ಲಿ ಅಂದ್ರೆ ಇಲ್ಲಿ
ನೀರ್ ತುಂಬಕೋತೀನ ಸ್ವಲ್ಪ ಚಪಾ ಕೊಡು ಅದು ಕರೆಂಟ್ ಹೊಡತಾ ಇದೆ ನೀರ್ ನೀರ್ ನೀ
ಹೌದೌದು ನೋಡ್ಕೊ ನೋಡ್ಕೋ ಸ್ವಲ್ಪ ಚಲೋತ್ನಾಗ ನೋಡ್ಕೋದು ಸ್ವಲ್ಪ ನೀರ ಚಲೋತ್ನ
ಅದು ಕರೆಂಟ್ ಒಟ್ಟೋಯ್ತು ನೀರ್ ತುಂಕಲಿಟ್ರೆ
ಹೌದೌದು ಸೊಂಪು ಹೊಡಿತಾ ನಿಮ್ಗೆ ಹಗೆ
ಹೀಗೆ ಹೊಡೀತಿರೀ ಭ
ಹೌದು ಈ ನೋಡ್ರಿ ನೋಡ್ ಚಂದ ನೋಡಿ ನೋಡಿ ಬಿಟ್ಟು ತುಮ್ ಕೊಲ್ಲಿ ನೀರನ್ನು
ಅದೇ ನೋಡ್ಬಿಟ್ಟು ತುಂಬ್ಕೋಬೇಕು ನಮ್ ಕಾಲೇಜ್ಲ್ಲಿ ಎಲ್ ಬೇಕಲ್ಲಿ ಕರೆಂಟ್ ಐತಿ ಎಲ್ಲಿ ಬೇಕ ಬಲ್ ನಾವ್ ಬರುತ್ತೆ ಅಲ್ ಬೇಕಲ್ಲಿ- ಕೇಳ ಬರುತ್ತೆ ಏನ್ ಮಾಡ್ಬೇಕು ಇಂತ ಕಾಲಜಲ್ಲಿ ಹ್ಮ
ಟ್ಟೆ ನಿಮ್ಸೈ ನಿಮ್ ಸೈಡು ಮತ್ತೆ ಹೌದು ಕಂಡಪಟ್ಟೆ ಎಲ್ ಕಾಲಡ್ ಮತ್ತೆ ಅಲ್ಲಿ ಹಾವು ಬರುತ್ತೆ ಹ ಹ
ನಾನ್ ನಾನು ನಾನು ಇಲ್ಲಿ ನೀರು ಕೂಡ ಅಲ್ಲಿ ಬರ್ತಾ ಇದ್ದೇನೆ
ಬರಬೇಡ ಬರ್ಬೇಡ ಒಡಪೋರ್ ಕೂತಿದ್ದಾನೆ
ಹೌದಾ ನೀ ಗೋಡಪ್ಪ ಚಚೆವರು ಸ್ವಲ್ಪ ಯಾರು ಕೂಡ ನಕ್ಕೋತ್ ನಕ್ಕೋತ್ ಮಾಡ್ತಾ ಇದ್ದಾರೆ ಚರ್ಚಿ ಇವ್ರು ಡಿಪ್ಲೊಮಾ ಚರ್ಚಿ ಕೂಡ ಮಾತಾಡ್ತಾ ಇದ್ದಾರೆ
ಹೌದು ಹೌದು ಡಿಪ್ಲೊಮಾ ಸಚಿ ಕೂಡ ಮಾತಾಡ್ತಾ ಇದ್ದಾರೆ ಅವ್ರಿ ಏನ್ಳ್ಬೇಕು ಅಂತ ನಂಗೆ ತಿಳಿತಾ ಇಲ್ಲ
ಹೌದು ಅವ್ರಿಗೆ ಎಷ್ಟ್ ಹೇಳಿದ್ರು ಎಷ್ಟು ಉದ್ನು ಒರ್ಸಕೊಂಡ್ ಒರ್ಸ್ಕೊಂಡು ಮತ್ ಮಾತ್ರ ತರ್ಣಕ್ಕೆ ಚನ್ನ ಮಾಡತಾರೆ ಅವರು
ಹೌದು ಅವರು ಹಂಗೆ ಇದ್ದಾರೆ ಅವರು
ಎಷ್ಟು ಮುಕ್ಕದ ಮೇಗ್ ಕ್ಯಾಕ್ರ ಸುಗಳು ಏನ್ ಮಾಡ್ತಿ ಮಾಡು ಅದು ವರ್ಸ ಗೊತ್ತಾರೆ ಮ ಪಪ್ಪದಲು ಒರೆಸೋತಾರೆ ಮುಖವನ್ನು ಪೂರ
ಒರ್ಚ್ಕೊಂಡಿ ಮತ್ ಅವ್ರರಿ ಮಂಚಿ ಏನತ್ತ ಅದೇ ಮಾಡ್ತಾರ ಅವರು
ಇದಲ್ಲ ಯಾ ಚಚ್ಚಿ ಕೂಡ ಮಾತಾಡ್ಬೇಕು ಆ ಚಚ್ಚಿ ಕೂಡ ಮಾತಾಡಿಬಿಡ್ತಾರ
ಆ ಅವಂಬಲ್ಲಿ ಬಿಡು ಈ ಮತ್ತೆ ಅವಂಬಲ್ಲಿ ಬಿಡು ಮತ್ತೆ ಹಾಳು ಮಾಡುತ್ತಾನೆ ನೋಡು ಅವನು
ಹ ಗಾಯ ಮಾಡ್ತಾನೆ ಬಾಳ ಕತ್ ಕತರ್ನಾಕ್ ಅಂದ್ರೆ ಪ್ರಜಾತಿ ಬಾಳ ಡೇಂಜರ್ ಇದೆ ಅದು ಪ್ರಜಾತಿ ಕುಂಡು ಪ್ರಜಾತಿ
ಉಂಡಾಡಿ ಪಜಾತಿ
ಹೌದೌದು ಅವರು ಬೇಕ್ರಿ ಬೇಕ್ರಿ ಇ ನನಗು ಹೊಡಿತೂ ಕೆರೆಂಟು
ಚಪ್ಪಪ್ಪಲ್ಲಾಕೋ ಅದ ಕೇಳವತ ಚಪ್ಪಲ್ ಹಾಕೋ ಹಾ ಸಿಷ್ ಹಿಂಗಕ ನೀರ್ ಕುಡಿಯದ ಕುರ್ಜಿ ಕುರ್ಜಿ ಕುರ್ಜಿ ಇಡ್ಕೊಂಡು ನೀರ್ ಕುಡತದಲ್ಲ ಅದೇ.
ಮತ್ತ ಏನ್ ಮಾಡೋುದು ಕರೆಂಟ್ ಹೊಡಿತದ ಚಪ್ಪಲ್ ತಂದೆಲ್ಲ. ಅರ್ಥಿಂಗ್ ಇಲ್ಲ ಇಲ್ಲಿ ಅರ್ಥಿಂಗ್ ಅನ್ನೋ ಅಂದ್ರೆ ಭೂಮಿಯ ಭೂಮಿಯಿಂದ ಕರೆಂಟ್ ಪಾಸ್ ಆಗ್ತದೆ. ನಮ್ಗೆ.
ಹೌದು ಹೌದು ಭೂಮಿ ಭೂಮಿಯಿಂದ ಕೈಟ್ ಪಾಸ್ ಆಗ್ತಿದೆ.
ಆ ಚಟ ಮಲ್ಯಾಗ ಚಟ ಮಲ್ಯಾಗ ಹೇಳಿದ್ರೆ ಮಾಡ್ತಾ ಇಲ್ಲ ಅದು ಕೆಲ್ಸನೇ ಮಾಡ್ತಲ್ಲ.
ಮತ್ತೆ ಚಟ ಮದಲೆ ಬರಿ ಗಾಾಣಿಗೆ ಸರಿರ ಕತನಾ.
ಹೌದು ಹೌ.
ಎಂಟೂವರಿ ಎಂಟವರಿ ಎಂಟೂವರಿ ಅದ್ರ ಗೇಟ್ ಹಾಕ್ತ ಎಂಟೂರಿ ಅದ್ರ ಗೇಟ್ ಹಾಕ್. ಹೆಣ್ಣ್ಮಕ್ಕು ಕಾಲೇಜನದೆ ಗಣಸುಕ್ಕ ಕಾಲಜ ಇದದೆವು ಕುಲನೆ ಆಗೋಲ್ದಗ್ಯದ.
ಹೌದು ಹೌದು ಹೌದು ಅವನು ಚಟ್ ಮಲ್ಯ ಬಾಳ ಡೇಂಜರ್ ಅದಾನೆ. ಏನಂದ್ರೆ ಈಗ ಹುಡು. ಹಗರು ಏನಾರ ಕೆಲ್ಸ ಕಾ ಕಾಂಡ್ ಮಾಡಿದ್ರೆ ಪಟಕ್ನ ಹೋಗಿ. ಗಾಣಿಗರ ಸರಿ ಹೇಳ್ಬಿಡ್ತಾರೆ.
ಅರೆಖರೆ ಅದು ಅದ ಬಕ್ಕೋಲ್ಲ್ಲಿ ಮಾಡ್ತಾನ ಅಂತ ಕೆಲಸ.
ಅದು ಕರೆ ಏನಂದ್ರೆ. ಮೊೆ ಏನಾಯ್ತು ಸಿದ್ಧಾರ್ಥ ಬೂದಿ ಅವ್ರ ಗೊತ್ತಲ್ಲಾ ನಿಮ್ಗೆ.
ನಿಮ್ ಗೊತ್ತು ಗೊತ.
ಸಿದ್ಧಾರ್ಥ ಬೋದಿ ಅವ್ರಿಗೆ ಗ್ಯಾಂಗು ಬರ್ತಡೇ ಅಂದ್ರೆ. ಹುಟ್ಟು ಹಬ್ಬದ ಕಾರ್ಯಕ್ರಮ ಮಾಡಕ್ಕೆ ಹೋಗಿದ್ರಪ್ಪ ಹೊರಗೆ.
ಸಿದ್ದ ಅವರು ಹ್ಮ.
ಹಾ ಸಿದ್ಧಾರ್ಥ್ ಗ್ಯಾಂಗ್ ಅವರು. ಅಂದ್ರೆ ಅವರ ಗುಂಪು ಗುಂ. ಗುಂಪು ಗುಂಪು ಅವರು ಹುಟ್ಟುಹಬ್ಬದ. ಕಾರ್ಯಕ್ರಮ ಮಾಡೋಕೆ ಶಹಾಪುರ್ಗೆ ಹೋಗಿದ್್ರಿ.
ಹ್ಮ ಶಾಪುರ್ಕ್ಕೆ ಹೋಗಿದ್ದಾರ ಅವರು ಬಹ.
ಹೋದಾಗ ಏನಾಗಿದೆ. ಲೇಟ್ ಆಗಿದೆ ಒಂಬತ್ತಾಗಿದೆ ಅಂದ್ರೆ ಸುಮ್ಮ ಬಹಳ ಸಮ ಸಮಯ.
ಅವ್ರು ಬರಕ್ಕೆ ಲೇಟ್ ಮಾಡಿದಾರ ಹಾ ಹೌದು ಹೌದು.
ಅಲ್ಪ ಸಮಯ ಬಾಳ ತಗೊಂಡಾಗ ಒಂ್ಾಯಗ ಬಿಟ್ಟಿದೆ ಇವ್್ರೇಏ ಮಾಡಿದ್ರು ಹುಚ್ಚಾರ ಇವ್ರು.
ಇರ್ ಹು್ರು ಕರೆ ಹೌದು ಇ ಹುಚರು.
ಹೌದು ಏನ್ ಮಾಡ್ರು ಏ ಜಿಗಿಯೋಣ ನಡರಿ ಮೇಲೆ ಜಿಗಿಯೋಣ ಮೇಗೆ ಮೇ ಹಾರಿ ಮೇಗೆ. ಮೇಲೆ ಹೊರ ಹೋಗೋಣ ಅಂತಂದ್ರು.
ಹ ಹೌದೌದು ಬಹಳ ತಪ್ಪ ಮಾಡಿದ್ದಾರೆ ಆವ್.
ಹೌದು. ಅವರು ಕರೆ ಹೇಳ್ಬೇಕಂದ್ರೆ ಬರೋದಿತ್ತ ಅಂದ್ರೆ ಎಂಟ ಎಂಟಕ ಬರ್ಬೇಕು ಬ ಆಗ ಸಮಯ ಮೀ. ಆದ್ರೆ ಹನ್ನೊಂದಕ್ಕೆ ಜಿಗಿಬೇಕೇಕು ಅಲ್ವಾ.
ಹ ಹೌದು ಅನ್ನೋದಕ್ಕೆ ಜಿಗ.
ಹೌದು ಇವ್ರ್ದು ಇವ್ರ್ದು ಸ್ವಲ್ಪ ಮೈಯಲ್ಲಿ ತಿಂಡಿ ಇದೆ ಬಾಳ. ತುರ್ಸಕರು ಯಾರು ತುರ್ಸೋರು ಯಾರು ಇಲ್ಲ ತುರ್ಸೋರು ಯಾರು ಇಲ್ಲ.
ತೋರ್ಸ್್ಬೇಕಿತ್ತಲ್ಲ ನೀನು.
ಹೌದು ನಾ ನಾ ತುರ್ಸಿದ್ರೆ ನನ್ಸ ತುರಿಸ್ತಿದ್ದ ನನ್ಗೆ.
ಹೌದು ಹೌದು ಕರೆಯಾದ ಕರೆ ಯಾದೆ.
ಹೌದು ಏನಐತಿ ಇವರು ಒಂಬತ್ತಕ್ಕೆ ಜ ಜಿಗಲ ಇದು ಅಂದ್ರೆ ಮೇಲೆ. ಏರ್ತಾರೆ ಗುಂಪು ಇವ್ರ ಗುಂಪಾ. ಇವರ ಗುಂಪು ಇರ್ತದೆ ಪಸ್ಟು ಇಂವ. ಕು ಕುಡ್ ಚಂದ್ರು ಅವ್ರು ಏರ್ ಬಿಟ್ರು ಅವ್ರು.
ಕುಡ್ ಚಂದ್ರು ಏರಿ ಬಂದ್ಬಿಟ್ರು ಹು.
ಒಳಗೆ ಬಂದ್ರು ಮತ್ತೆ ಇವ್ರು ಸಿದ್ಧಾರ್ಥ ಅವ್ರು ಅಲ್ಲೇ ಸಿ ಈ ಸಿದ್ಧಾರ್ಥ ಅವ್ರು ಬಂದಿದ್ದಾರೆ ಮೇ ಮೇಲೇರ್ ಬಂದಿದ. ತಾರಿಸ್.
ಸಿದ್ಧಾರ್ಥರು ಮೇ ಬಂದಿದ್ದಾರೆ ಅವ್ರ ಸೂರಜ್ ಅವ್ರು ಕಾಲಾಗಾಗಿದೆ ಎಲ್ಲಾ.
ಹ ಸೂರಜ್ ಅವ್ರ. ಹ ಸೂರಜ್ ಅವ್ರು ಕತ್ಲಲ್ಲಿ ಕಾಣೋದಿಲ್ಲ ಅವ್ರು.
ಕತ್ಲಲ್ಲಿ ಕಾಣೋದಿಲ್ಲ ಕೈ ಹಿಡ್ಲಿಕ್ ಹೋಗಿ ಅವ್ರ್ದು ಬ್ಯರೆದೇ ಹಿಡಿದ್ದಾರೆ ಅವ್ರು.
ಹಿಡಿದಿದ್ದಾರೆ ಸ್ವಲ್ಪ ಮಲ್ಲಣ ಮಲ್ಲ ಮಲ್ಲಣ್ಣ ನೋಡ್ಬಿಟ್ಟದಾನೆ ಹಾಗು ಕೈಗೆ ಹ ಹ ಪಾಟ ಪಾಟ ಪಾಟ ಪಟ್. ತ್ತ ಗಾಣಗೇರ ಮಾಸ್ತರ್ ಗೆ ಫೋನ್ ಹಚ್ಚಿ ಬರ್ರೀ ಮಾಸ್ತರ್ ಇಲ್ಲಿ ಯಾರೋ ಜಿಗಲ್ಯ ಕತ್. ತರಿ ಕಾಂಪೌಂಡ್ ಹಾರಲತಾರ್ ಅಂತ ಹೇಳಣ. ಆ ಮಾಸ್ತರ್ ಅವ್ರು ಓಡ್ ಬಂದಿದ್ದಾರೆ ಅವ್ರು ಪ ಜಿಗಜ್ಜಿಗದು ಓಡ್ ಬಂದಿದ್ದಾರೆ.
ಹ ಅವ್ರು ಇಂತದ್ರಲ್ಲಿ ಫಾಸ್ಟ್ ಬರ್ತಾರೆ.
ಹೌದು ಇವ. ಚಂದ್ರವರು ಮತ್ತು ಬ ಇವ್ರು. ಸಿದ್ಧಾರ್ಥ ಅವ್ರು ಬಚ್ಕೊಂಡಿದ್ದಾರೆ ಹೋಗಿ ಮಕ್ಕೊಂಡಿದ್ದಾರೆ ಗಪ್ ಚುಪ್ ಗಪ್ಚುಪ್ ಮಕ್ಕೊಂಡಿದ್ದಾರೆ.
ಹಾ ಹೌದು ಗಚ್ ಇಲ್ಲ ಸುದರ್ಶನ್ ಅವ್ರು ಮಕ್ಕೊಂಡಿದ್ದಾರೆ.
ಇಲ್ಲಲ್ಲ ಸುದರ್ಶನ್ ಇಲ್ಲಿಲ್ಲ ಸುದರ್ಶನ್ ಅವ್ರು ಅಲ್ಲೇ ಸಿಗಿ ಬಿದ್ದಿದ್ದಾರೆ ಅವ್ರು ಸಿಗಿ ಬಿದ್ದಿದ್ರು ಅವ್ರು.
ಹೌದು ಹೇಳ್ ಹೋಗಿ ಉಳದಿದಾನೆ.
ಹೌದು ಅದೇನಾಯ್ತು ಪಟ ಪಟ ಹೋಗಿ ಮಕೊಂಡಿದಿದ್ದಾರೆ ಮ ಅವ್ರು ಮೂರ್ ಮಂದಿ ಹೋಗಿದಾರಲ್ಲ ಮೂರು ಮಂದಿ. ದಿ ಒಳ ಬಂದು ಮಕ್ಕೊಂಡಿದ್ದಾರೆ ಮೂರ್ ಮಂದಿಯಲ್ಲಿ ಇವ್ರ ಇಬ್ಬ್ರೇ ಸಿಗಿ ಬಿದ್ದಿದ್ದು ಸಿದ್ಧಾರ್ಥ. ತೌರು ಮತ್ತೊ ಅ ಇವ್ರು ಚಂದ್ರು ಕೂಡ್ ಚಂದ್ರು ಕೂರ್ಡ್ ಚಂದ್ರ್ ಅವ್ರ ಮನೆಯಲ್ಲಿ ಫೋನ್ ಹಚ್ಚಿದ್ದಾರೆ ಅವ್ರು ಸರ್.
ಹೌದ ಹೌದು ಹಚ್ಚಿದ್ದಾರೆ ಪಾ ಹಚ್ಚಿದ್ದಾರೆ.
ತರ ಹಚ್ಚಿ ಶಿಸ್ತು ತೊಳೆದಿದ್ದಾರೆ ಅವ್ರು ಮಾಸ್ತರ್ ಅವ್ರು ಅವ್ರ ಮನೆಯಲ್ಲಿದ್ದೋರಿಗ್.
ಹಾ ಹೌದು ಕಾಲ್ ಮಾಡಿ ತೊಳಿದಿದ್ದಾರೆ ಅವ್ರು.
ಹೌದು ತೋಳಿ ದಾರೆ ಇದ ಸ್ವಲ್ಪ ರಿನ್ ಸಾಬೂನ್ ಮತ್ತೆ ರಿನ್ ಡಿಟರ್ಜೆಂಟ್ ಹಾಕಿ ಶಿಸ್ತ ತೋಳದಬಿಟ್ಟಿದಾರೆ. ಹೌದು ತೊಳದಾರೆ ನೋಡಿದಲ್ವಾ ನೀನು ಮತ್ತ ಅವ್ರ ಸಿದ್ಧಾರ್ಥ ಅವ್ರ ಮನೆಯಲ್ಲೂ ಫೋನ್ ಹಚ್ಚಿದ್ರು.
ಹೌದಾ.
ಹೌದು ಅವ್ರಿಗೂ ಹಚ್ಚಿ ತೊಳದ್ರು ಪೂರಾ ತೊಳದ್ರು ಅವ್ರ ಮೂರು ಮಂದಿ ಬ ಬದುಕ್ ಬಿಟ್ರು ಅವ್ರು.
ಅವ್ರರು ಮುಗೊರು ಬದುಕ್ ಬಿಟ್ರು ಹೌದು.
ಕೊಳ್ಳಳ್ಗೌಡ ಮತ್ತೆ ಸುದರ್ಶನು ಮತ್ತ ಇವ ಸೂರಜ ಸುಗಜ.
ಸುಗಜ್ ಅವ್ರ ಎಲ್ಲಾರೂ ಉಳದ ಬಿಟ್ರು.
ಉಳದ ಬಿಟ್ರು ಇವ್ರ ಇಬ್ರು ಇವ್ರ ಮನೇಲ ಪೋನ್ ಹಚ್ಚಿ ಇದ್ದ ಶಿಸ್ತ್ ಗಚ್ಚಗಚ್ಚ ಮಾಡಿಬಿಟ್ರು.
ಹ ಹೌದು ಹೌದು ಅಂಕು ಡುಮ್ಕು ಅಂಕುಡುಮಕು.
ಹಾ ಕುಟಂಬಕ ಅಮ್ ಕುಂಡುಕ ಅಮಾಲ್ ಡಮಾಲ್ ಮಾಡಿಬಿಟ್ರು ಎರಡ್ ಸಾವ್ರ ರೂಪಾಯಿ ಈ ದಂಡವನ್ನು ವಿಧಿಸಿ ಬಿಟ್ರು ಸ ಮಾಸ್ತಾರ ಅವ್ರು.
ಮಾಸ್ಟರ್ರು ಎರಡ್ ಸಾವಿರ ದಂಡವನ್ನು ಕಟ್ಟಬೇಕಂದು ಕೋರಿಕೆ ಅಂತೂ ಹಾಕಿಬಿಟ್ಟರು.
ಹಾಕ್ಬಟ್ರು. ಆ ಕಣ ಏನಂದ್ರು ಇವ್ರು ಸ್ವಲ್ಪ ಕುಡಿಚಂದ್ರ ಅವರು ಕೂಡ್ಡಿದಾರಲ್ವಾ. ಕುಡ್ಿಂದ ಸರ್ಟಿಫಿಕೇಟ್ ತೋರ್ಸಿದ್ರು ಏನೋ ಪ್ರಯೋಗನ ಆಗಿದಿಲ್ಲ ಅವರಿಗೆ.
ಅವರು ಏನಾಯತಿ ಕುನೋದ ಅಲ್ಲಿ ಅವರು ಕೆಲ್ಸ ಫೀಲ್ಡ್ ಅಲ್ಲಿ ಕೆಲ್ಸದು ಆ.
ಹೌದೌದು ಅವ್ರರು ಬೈದಿದ್ಯನ ಅಂದ್ರೆ ಹ ಎದಕ್ ಬೈದ್ರು.
ಅವ್ರು ಅಕ್ ಏನಂತಾರೆ ಕಣೋ ಅವ್ರ ಜಾಗಲ್ಲಿ ಹೊಲದಲ್ಲಿ ಕೆಲ್ಸ. ಹೊಲ್ಲದಲ್ಲಿ ಕೆಲಸ ಮಾಡಂದಾಗ ಅವನು ಕಣು ಕಾಣೋದಿಲ್ಲ ಸಾರ್ ನನ್ಗೆ ನನ ಕೆಲಸ ಮಾಡೋದಿಲ್ಲ. ಸಾರ್ ಅಂದಿದ್ದಾರೆ ಅದಕ್ಕೆ ಸರ್ ಪಾಪ ಅವ್ನು. ಕುೂಡಿದ್ದಾನೆ ಇಂತೆಲ್ಲ ಮಾಡ್ಲಕ್ ಬರ್ಲಾ ಕುೂಡ್ ಚಂದ್ರೆ ಅಂತೂ ಬಿಟ್ಬಿಟ್ರು ಸರು.
ಹೌದ್ ಅಲ್ಲಿ ಸ್ವಲ್ಪ ಕೂಡ್ ಇದನಾಗ ಅಂತ್ ಬಿಟ್ರೆ.
ಹ ನೈಂಟಿ ಸ್ಪೀಡ್ ನ ಗಾಡಿ ಹೊುಡ್ಕೋದ ಬಂದಿ ಕಂಪನಿ ಇರ್ತದೆ ಅ್ರ ಹೆಂಗ ಹೇಳಿ ನೀವ ಕ ಕುಡ್ಸಂದ್ರೆ.
ಹೌದ ಹೌದ್ರ ಅವೆ ಹೆಂಗ ಕುೂಡ್ ಅದ್ರಿ ರಾತ್ರಿ ಹಂಗ ಕುೂಡ್ತಾನ ಅಂತ ಅವನಿಗೂ ಡೌಟ್ ಬತ್ತು ಸರ್ಗೆ. ಕಂಡಪಟ್ಟಿಟ್ಟ ಒಂ.
ಹಂಡ್ರೆಡ್ ಪರ್ಸೆಟ್ ಡೌಟ್ ಬಂತು ಹಿಂಗ ಆಗ ನೋ್ರ ಎಲ್ಲ ಕಲ್ತಿ.
ಹ ಬರೋಣ ಗುಡ್ ಚಂದ್ರದ ಮುಂದೆ ಎರಡ್ ಬಳತ್ ವರ್ಷಿ ಎಷ್ಟದ ಮ ಹೇಳುವ ತಂದ್ರ ಅವ್ರು.
ಹೌದು ಅವ ಬಿ ಆಡ್ ಅಂತ ಹೇಳಿದ್ದು ಕರೆಕ್ಟ್ ಪ್ಲೇನ್ ಅವ್ ಮ.
ಹೇಳಿಲ್ಲ ಹೇಳಿಲ್ಲ ಕುಡ್ಚಂದ್ರ ಅವ್ರು ಫಸ್ಟ್ಗ ನಾಟಕ ಮಾಡಿದ್ರು ಅಂದ್ರೆ ಮೂರ್ ಅಂದ್ರು ಫಸ್ಟ್ಿಗೆ. ಒಂದ್ ಎರಡು ನಾಟಕ ಮಾಡಿದ್ರು ಒಂದ್ ಕಪಳಗಿ ಇಟ್ರು ಸರ್ ಮಸ್ತರು.
ಹೇಳ ಇಲ್ಲ ಹೊಡೆದೇ ಇಲ್ಲ ಹೊಡೆದಿಲ್ಲ ಅವ ಹೊಡೆದಿಲ್ಲ.
ಹ ಸ್ವಲ್ಪ ಬೈದ್ರು ಮನೆಯವ್ರಿಗೆ ಹಚ್ಚಿ ಬೈದ್ರು ಬಯಾಣ ಸ್ವಪ ಸೀದಾ ಹೇಳ್ದ ಎರಡ್. ಒಂದ್ ಮ ನೆಕ್ಸ್ಟ್ ಮುಂದಿನ ಸರಿ ಒಂದು. ತೋರ್ಸಿದ್ರೆ ಒಂದ ಒಂದ ಮೂರ್ ತೋರ್ಸಿದ್ರೆ ಮೂರ್ ಒಂದ ನಾಲ್ಕು ತೋರ್ಸ್ರೆ ನಾಲ್ಕು ಒಂದ.
ರೆ ಅಂದಿದ್ದಾನೆ ಅಂದಿದ್ದಾನೆ ನಾನು ನೋಡಿದ್ದೇನೆ.
ಹೌದೌದು ಆಯ್ತು ಆಯ್ತು ಮತ್ತೆ ಆರಾಮಿದೆಯಲ್ವಾ ನೀನು.
ಎಲ್ಲ ಆರಾಮಡ ಪ ನೀಿ ಆರಾಮಿಲ್ಲ.
ಹ್ಮ್ ಆರಾಮದೇನೆ ಆಯ್ತು ಈಗ ಹಸ್ತೇನೆ ಏನೋಂದು ಏನೊಂದ್ ಹಸ್ತೇನೆ ನಿನ್ಗೆ ಏನೋ ಒಂದ.
ಆ ಆಯ್ತತ್ ಹಚ್ ಹಚ್ಚ ನೋಡಮ ಎರಡ ಟೈಮ್ ಆಗ್ತ ನೋಡಮ್.
ಹ ಆಯ್ತು ಒಂದ್ ಒಂದ್ ಹಚ್ಚದ್ ಅಂದ್ರೆ ಮುಗ್ದ್ ಬಿಡ್ತ್ತೆ ಪಾಕ್ಕನ.
ಓಕೆ ಓಕೆ.